ಹಾ.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
ಮತ್ತ.
ಪಲ್ಯ ಹಚಲಾಕತಿನಿ ದೋಸ್ತ. ಯಾ ಯಾಕ ಹೆಚಲತಿ ಸಣ್ಣ . ಕಡೆ ಅಂಕಚಿ ರೋಡ್ಡಿ ಗೆ.
ಹಾ.
ಎಂತ ಕಡೆ.
ಹ
ಆ ಕೆಳ ಬಬಡುವ
ಗುಂಡಿಯ
ಸಾಯತ್ ಸಾಯತ್ರಿ ಸಾಯತ್ರಿ
ಹ
ಹಾ
ಏನು ಮಾಡ್ತೇ ಕೆೇಳಗೆ ಇಲ್ ಕೇಳದಾಗದ ಸ ಜ್ ಮಾಡ ಮಾತ ಹ್ಮ
ಸ ಹ
ಹೇಳಲ್ಲ ಹ ಅಲ್ಲ ಗತ್ತು
ಹ್ಮ
ಹ್ಮ ಹಾ
ಕನ್ಸಲ್ ಆಯತೆ ಅಬ
ಅೆ ಕಟಮಟ್ ಹನ್
ಸುನೆ ಕಟ್ ಮಾಡತ ಮಾಡ ಬಸ
ಹಾ
ಅತ್ ಸತ್ಯಪ ಸಿಗಲಿ ಹರದಧನ ಹೇರ್ ನೋಡ ದರಕ್ ಕೊಡಂಗ್ ಬಿಡತತ್ ನೋಡ
ಬಾಳ ಸತ್ಯ ಬಂಂತ
ನರ ಹತ್ತ ಹಕ
ನೀುದಾ
ಹ್ಮ್
ಹ
ಆ ಸಮೀಪಗನ ಕೆಲಸಲ್ಲ
ಹಾ
ಸರಿನ್ ಪಗಣ ಕೆಲಸ ಅಲ್ಲ ಅಂದೆ
ಹ್ಮ್ ಎಲ್ಲಿ ಹೆಂಗ ಮಾಡ್ಕತಿ
ಏನಿಲ್ಲ ಫೋನಲ್ಲಿ ಮಾತಾಡ್ತಾ ಕುಂತಿದ್ದೆ ಹ್ಮ್ ಹ್ಮ್ ಹ್ಮ್
ಮತ್ತೆ ಏನಪ್ಪಾ ಎಲ್ಲಾ ಆರಾಮಲ್ಲ
ಹ್ಮ
ಇದು ನಿನ್ನೆ ಸಿದ್ದಪ್ಪನ್ ಬರ್ತಡೇ ಇರ್ತತ್ತಲ್ಲ
ಹ್ಮ್
ಮತ್ತೆ ಮಾಾಗಿಲಲ್ಲ ಅಕ್ಕ
ಗೊತ್ತ ಎಲ್ಲ ಮ
ಹ ಮಾಡ್ಲಿ ಸ್ವಪ್ಪ ಯಾಕ
ಮಾಡ್ತವಿ ಮಾಡ್ತವಿ
ಹ
ರಾಜೆ ಒಂದೇ ರಾಜೆ ವಲ್ಲ ತಂದ ಬಟ್ಟೇ ನಾವು ಅವರ ಮುಂದೆ ಹೇಳಬೇಡ ಲ್ಲೇ ರಾಜನ ಜ ಸುದ್ದಿಲ್ಲ ಆಾ
ಆಡ ನಡಿದಿತ್ತುಂದ
ಅವದು ಕರೆಕ್ಟ್ ರಾಜ ಸುದ್ದಿಲ್ಲಲ್ಲ ಅವ
ಹ್ಮ್ ಈಕ ಆಕಡೆ ಮಾಡಳ ಆಗ್ಯದಪ್ಪ ನಮ್ಮ ಮೂಊಲ್ ಕಡೆ ಬರ್ಲ ಆಗ್ಯದ
ರ ರಾಜ ರಾಜನೃತ್ತ ಸುದ್ದಿಂದ ನಡೆಸಿದರು ರಾಜೇನ್ ಜೊತೆ ಸುದ್ದಿ ಇದ್ರೆ ಫಿಕ್ಸ್ ಮಾಡ್ತಿದ್ದ ಬರ್ತಾಡೆ
ಮತ್ತೆ ರಾಜೇನ ವಯ್ದ ಅಂದ್ರ
ಅಲ್ಲ ನಾ ಮಾಡದ ರಾಜ ಆಮ್ರ ಏನ್ ಮಾಡಿದ್ರು
ಹ್ಮ್ ಹ್ಮ್ ಮಚೆ ಹಂತು ಎಲ್ಲ ಕಡೆ ಹಊನ ಅ
ಹ ಅವನ ಅವನಗ ಒಳ್ಳಿದ ಮಾಡಂದ್ರ ಆತ ಕುಂದಲ್ಲಿ ಹ ನೀಗ ಇದು ಮಾಡುದ್ರ ನಮ್ಗ ಆಗಲ್ಲ
ಹ
ಅವನಿಗ ಇ ಮಾಡತ್ತಾರ ನಮಗ ಆಗದಂಗೆ
ಹ್ಮ್ ಹ್ಮ್ ಹೌದು
ಹ ಆದ್ರ ಸಮನ್ ಬಿಟ್ಟಂಗೈತು
ಹಾ
ಇಗ ಮತ್ತೆನಂತಾರಮ್ಮ ನ ಮತ್ತೆ ನಂತರ ಅಂತ
ಸ ಏನಂತ ಏನಿಲ್ಲರು
ಏನಂತ ಮತ್ತೆ
ಫೋನ್ ಫೋನ್ ಹತ್ತ ಎ ಮೆಸೇಜ್ ಮಾಡ್ರ್ ಮೆಸೇಜ್ ಮಾಡಲ್ಲ
ರಾಕು ಮ ರ
ನಮ್ಮ ರಾಜಮೌಳಿ ಮೆಸಿನ್ ಮಳಿ ಯ ಮ್
ಹಾ
ಆ
ಕನು ಯ
ಹ್ಮ ಫಸ್ಟ್ ಆಯತ್ತಿನ ಎಂದುದ ಕಳಸಿ ಆಂ ನಾನು ನಮ ಶಾಣೆತ ನೀ ನೀನೇ ಮತ್ತನ ಹತ್ತ ಕಳಿಸಿನೇ ನೀವ್ ಯಾರ ತಕೊಂಡಿರ ನ ಅವ್ರ ನ ತಿನಕ ಹೊಳಿ ಬೇಸೋದಂತ
ಹ ಹ ಹಾ ಆವಡ್ತಾನ ಆರಾಮ ಪಚ ಆಕ ಪಾರಜನಾ
ನಮ್ ಜೋತಿ ನಮ್ ಜ್ಯೋತಿ ತೋಲ್
ಹ್ಮ್ ಹ್ಮ್
ಹ್ಮ್ ಅವಳ ಹ್ಮ ಹ್ಮ್ ಬಾಗಿಯನ ಯಾರು ಆ ತಾವ ರೂಪಾಯಿ ಸುಸಿಮಿತ ಜತೆಕ ನಸವರ
ನನ್ಗೆಲ್ಲ ಗೊತ್ತದೆ ಸುಶ್ಮತ್ ಮ ಮತ್ತ ಇದ್ರಕ ಸಾಲಿಗೆ ಗೊತ್ತ ಮದ್ರ ಮೊನ್ನಿ ಮೆಸೇಜ್ ಮಾಡ್ತಿದ್ಲು ಮತ್ತ ಮನೆಬ್ಬ ಮತ್ ಬಿಟ್ಟಾಳ ಮತ್ತ ಅದು ಏನೇನು ಬೇರೆ ಬೇರೆ ಆಗ್ಯಾವ
ವಿಷ ಮಾಡಾ
ಹ್ಮ್
ಹೇಳ ಇಪ್ಪನ ಬರ್ಲರ
ಆಕ ತರು ಆ ಶನಿ ಆರ್ತಮ್ಮೆ ಶನಿ ಆರ್ತಮ್ಮೆ ನು ಶಣಿ ಆರ್ತಮ್ಮ
ಇಳದ ಶಾನ ತಾಮಣನ್
ಹ್ಮ
ಹ ತ ಕ ಮಾಡಾರಿದವ ಡ ಮೆಸೇಜ್ ಹಾಯ್ ಅಂತ ಕಳ್ಸದ್ದ
ಈ ಆರು ನಿಮಿಷಕ್ಕ ಲೇ
ಹ್ಮ್ ಆ
ಎನ್ರ ಹದಿನೆಂಟು
ತ್ತೂ ತ್ತು ತ್ತೂ ಮನುಷಿಗೆ ಅದುಬಪಳ್ಳವಲ್ಲ.
ಮಂದಿ ಎನ್ ತಿಳಕೊತಾರ ಗೊತ್ತೆ ಏನಾ? ಹುಡುಗಿಯರ ಸಂ ಹುಡುಗಿಯರ ಸಂಗಟ ಮಾತಾಡತ್ರ ತಿಳ್ಕೋತರಿ
ಏನು
ಫರ್ಕೆ ನಬೋದು
ಹಂಡ್ರೆಡ್ ಪರ್ಸೆಂಟ್ ಹೆಂಗೇತಿ ಕೋತರ
ತಿಳಕೊರ ತಿಳಕೊರಾಕ ನಮಗ ರಕ್ಕ ಬಂದ್ರ ಆತ್.
ನಿಮ್ಮ ಊರ ಭಾರಿ ಭಾರಿ ಮಂದ ಚಳುವ ಆವಾರೋ.
ಕೆ ಲಕ್ಷ್ಮಿ ಆ
ಈಸತೆ ದೆಲ್ಲಾ ಕಬ್ಬು ಕಡಿದಲ್ಲ ಯಾರಿಗ ಹೊ?
ಮಚ್ಚ ರಿ ಗೆ
ಮಚ್ಚರಿ ಅಣ್ಣಾಗೆ ಆಯ್ತು
ಮತ್ತೆ ನೀವ್ ಅದರಾಗ ಇರತಿರಲ್ಲ.
ಹ್ಮ್ ಹ್ಮ
ಇತ್ರಗತ ನಡತಿದ್ದಾ ನಿಮಗೆ
ಹಾ ಒ ಹೌದು ವಾಹದ ವಸ್ರ ದೊಡ್ಡದ್ದು ಗಾಡಿ ಹೊ್ದದ್ದಡ ನಿತ್ತು ಬರ್ತದ
ಈ ಮತ್ ಈ ವರ್ಷನ ಆಯ್ತದ
ರ್ಣಕರಿ ಬೋದಾ
ಅದು ವಾದರ್ಶ ಮೂರನೇ ಪಡೆಯತ್ತುು ದಪ್ಪಾಗಿ ಗತ್ತಬಹುದು ನೀ ಒಟ್ಟು ಬೋದ ಎಲ್ಲ ತುಳಸ ಕೆಲಾಸ ಮಾಡಿರ್ತೀನಿ
ಬೋಲ್ ಸಣ್ಣಕ್ದು ಮತ್ತ ಗಾಡ ಕಿ
ಸಿಗ ಬಿಳ ಕದಕನದ ಜೇಸ ಬಿ ಜೇಸಿಬ ಎಲ್ಲ ಯಡ್ ನಿಮ ಮೂರ್ಗಾಡಿ ಇರ್ತ್ತವ ನೆಡಿತಿ
ನಮ್ಮೇನ್ ಮೂರತ್ತೆ ಯಾಡ್ಡ ಇರ್ತವ
ಇನ್ನೊಂದು ತರ್ತಿರ್ಲ
ಹ ಹ ನೋಡದು ಆಾಗ
ಅ ಅಂದ್ರೆ ಮತ್ತೆ ನತ್ತು ಆಯ್ತು ಯಾವ್ದ್ ಎಸ್ಸ್ದಾಡ ಯಾವ್ದ ಯಾವ್ದ ಹಿಂದ ಮುಂದಾಗ ಜಗ ಜಗದು
ಇವತ್ತು ಯಾರ ಯಾರ ತ ಸಾವ ಜಕ್ಕಂಡ ಹೋಗೋದ
ನಡ್ತದಾ
ನಿತ್ತಲ್ ನಿಂತ ಪ್ರಾ ಕಾಲ
ಹ್ಮ್ ವಟ್ಸಿಗೆ ಸಿಗಿ ಬಳಸ ಬಿಡ್ರಪ್ಪ ಅಲ್ಲಾಗ ಅಲ್ಲಾ ಸಿಗಿ ಬಿತ್ತ ಅಂದ್ರೆ ಎಲ್ಲ ಒರ್ಜದ
ಹ್ಮ್
ಹ ರ ಈ ಸತ್ತ ಕಬ್ ಸ್ಣ ನ ದಾಖಲ್ಲ ಈ ಸತ ಕಪ್
ಹ್ಮ್ ಯಾಕರ್ತ ನಣುವ
ಒಟ್ಟು ಬಡ್ಡಿ ದಪ್ಫೀಲಿಂಗ್
ನಮ್ದು ಹಂಗೆ ಅದ ತಾಳಗೆ ಬಂದದ ಕಬ್ಬ
ಹ್ಮ ಸತ್ಯ ಇದಕ್ಕೆ ಎಲ್ಲ ಎರಡು ಎಕರೆ ಕಡಿಮೆ
ಎಡ ಎಕರೆ ಕಡಿಮೆಲ್ಲ
ಈಗ ಈ ಇದ್ರ ಬಕ ಗೊತಿಲ್ಲ ನನಗ ಇನ್ನೊಂದು ಇದಕ್ಕೆ ಡ್ರಿಂಚಿಂಗ್ ಮಾಡುಬೇಕ್ ಅದಾ ಡ್ರಿಂಚಿಂಗ್ ಡ್ರಿಂಚಿಂಗ್ ಮಾಡಬೇಕು ಡ್ರಿಂಚಿಂಗ್ ಮಾಡ್ಬೇಕು
ನಿ ವಿಷಯಂಗ
ಬಡ್ಡಿಗ್ ಅದು ಎಣ್ಣಿಗ್ ಬಿಡ್ತಾರಲ್ಲ.
ಹ್ಮ್ ಹ್ಮ್
ಭಟ್ರು
ಅಲೋ
ಕೆಟ್ಟ ಹತ್ತುಲ ಒಡಗ ಒಂದುಸ
ಹಾ
ಒಂದ
ಹೌದು ಹಾ ಹ
ಹೌ ಬಾಜ ಒಳ ರಾಜ ಜಾವದರಸ
ನೈಟ್ ಕೆಲ್ಸ ಮಾಡಿದ್ರೆ ಮೆ ಮೆಟ್ಲ ಆಡಿಸತಾರ ಅವ ಅ ಏನು ಕೆಲ್ಸ ಮಾಡ್ತಾಳ್ರಾಡನೆ ಹಾ
ನಳ ಅದೇನ್ ಜೊತೆ ಜಗಳ ತೊೊಂಡ ಹಗಿದ್ದ ಇದಿದ್ಾ
ಏನ್ ಮಾಡಿದ ನನ
ಬಾಗಿ ಹೊದು ನಮ ರಾಜ್ಯ
ಸೀದಾ ಹೆಡಕೀಗೆ ಹೋಗ್ಬೋತ್ತಲ್ಲಿ ನ್ಕಾರಕ್ಕ ಹ್ಮ್ ಇಲ್ಲ